ಶಶಾಂಕ್ ದ
ಹಾ
ಶಶಾಂಕ್ ಗಾಡಿ ಪಲ್ಸರ್ ಅದು ಇನ್ನೊ ನಾನು ಶಶಾಂಕ್ ಅದ್ ಎತ್ಕೊಂಡಿದ್ರಿ ಮತ್ತೆ ಇದು ರೋಹನ್ನು ಮತ್ತೆ ಅಬಿಗನ್ನು ಇದ ಎತ್ಕೊಂಡಿದ್ರು. ಎಮ ಟಿ ಎತಕೊಂಡ ಹಾ ರೆಡ್ಡದ.
ಕೆಂಪದ.
ಹಾ ಕೆಮ್ದ ಹಾಗೆ ಎಷ್ಟ ನಂದು ಹೋಗ್ಬಿಟ್ಟು ಹಾಗೆ ಸರಿಸ್ಬಿಟ್ಟ ಅದ ಇದ. ಮಾಡಕೊಂಡು.
ಅಲ್ಲಿ ಇಲ್ಲಿ ಓಡಾಡ್ಕೊಂಡು ನೆಮ್ಮದಿರಿ ನಂದ ಬಿಡತವತ್ತು ಇವತ್ ನೋಡ್ರೆ ಮತ್ತೆ ಚೀಕ್ಕಕ್ ಬಿಿಡತಿ
ಹ್ಮ ಹ್ಮ
ಇಲ್ಲೇ ಇಲ್ಲೋ ಇಲ್ಲೇ ನೋಡಿದ್ದಲ್ಲೆ ನಂಜಮ್ಮ ಹಾಸ್ಪಿಟ್ಲ್ ನಡಿ ಮುಂದೆ ಕಂಜ ಅಲ್ಲೋಗ ರೈಟ್ ನಾಡಿ
ಅವ್ರ ಫೋನ್ ಮಾಡಾ
ಯಾರ್ಕ್ಕಾ ಏಯ್ ಹಂಗ ನಾವ್ ಎಲ್ ಗೊತ್ತಾರ ಅದೇ ರಾಮ್ಯಾಗ ಒನ್ ಚೋಟ್ರಿ ಐತಲ್ಲ
ಹಾ
ಲೋ ಲೋ ಅಮ್ಮನ್ ಬಿಟ್ಟಿದೆ ನನಗೆ ಹ ಅಲೋ
ಹಾ
ಅದೇ ರಾಮೇಗ ಒಂದ ಸ ಚಿಕ್ರೆ ಐತಲ್ಲ ಹ ಅದ್ರ ಆ ಕಡೆ ಒಂದ್ ಇದೈತೆ ಅದೇ ಇದು ಸಿಲಿಂಡ್ರದ್ದು ಗೋಡನ್ನು ಆ ಗೋಣನು ಅಲ್ಲಿ ಹೋಗಿದ್ರೆ
ಚೂರ ಏನ್ಕೋ ಹಾಕೋದು ಇಲ್ಲೇ ಐತಲ್ಲ ಟೇಷನ್ ಹತ್ರ ಅಲ್ಲಿ ಬ್ರಿಡ್್ಜಿಂದ ಕೆಳಗಡೆ ಕಳಿದ ತಕ್ಷಣೇ ಅಲ್ಲಿ ಬಟ್ಟೆಗಳ ಅಂಗಡಿಕೊಂಡ ನೋ ಫುಟ್ ಬಾತ್ ಆಗ ಹ ಅಲ್ಲಿ ಮರಗ್ಲೆಲ್ಲ ಕಟ್ ಮಾಡ್ತಾರ ಜುನ ಕಳದಾಗ
ಹಾ ಹಾ ಅದೇ ಇದು ಸಿಲಿಂಡರ್ದುು
ಹಾ ಸಿಲಿಂಡರ್ ದೊಡ್ಡದು ಗೋಡನೇ ಐತೆ ಅಲ್ಲಿ
ಅ ಅಲ್ಲ ಗೋಡನ್ನ ಆಯ್ತ ಗೋಡ ನಲ್ಲ
ಹ
ಇದು ಬೇಕಾಗಿರೋದು ಆಫೀಸು
ಅಪ್ಲೈ ಮಾಡೋದ
ಅವ್ವಗ್ ಅಡುಕೆ ಎಸ
ಇವಾಗ ನಿಮ್ ಗ್ಯಾಸ್ ಸಾರು ಎಷ್ಟು ದಿನ ಕೊಡ್ತಾ ಇದ್ದಾ
ಗ್ಯಾಸ್ ಅಲ್ಲ ಇವಾಗ ಫಸ್ು ಅವ್ರ ಯಾರ
ಇಷ್ಟ ತಿಿನಂಕ ನಿ್ ಮನ್ಯಾಗ ಸಿಲಿಂಡರ್ ಆಗ್ತ ಇದಿದದು ಎತ್ಕೊಂಬಂದ ನಿಮ್ ಮನೆದಾ
ಆ
ನಿಮ್ ಮನೆ ಸಿಲಿಂಡರ್ ಆಗ್ತಾ ಇದ್ನಲ್ಲ ಹೆಣ್ಣು
ಹಾ
ಹಲೋ ಹ ಆ್ದ ಆಣ್ಣ ಎಲ್ಲಿ ಯಾವರ ಹ್ದು
ಏಯ್ ನಮ್ಮ್ನೆ ಕಲ್ಲೋ ನಮ್ಮ ಫ್ರೆಂಡ್ ನಾ್ ಗೆಳಿಯ ಗೆಳಿಯ ಒಂದು
ಹ ಅವ್ನ್ ಕೇಳು ಅವನ್ ಮನಯಕ್ ಯಾರ ಎಷ್ಟು ದಿನಕ್ಕ ತಂದಾಯ್ತ ಇದ್ರ ಗ್ಯಾಸು
ಹಾ ಹ
ಅವ್ರಿಗೆ ಕಾಂಟಕ್ಟ್ ಮಾಡಿದ್ರೆ ಅವ್ ಮಾಡಕ ಕೊಡ್ತಾನ ಕೆ ವೈಸಿನ
ಹಾ ಅದೇ ಕೇಳ್ಬೇಕು ಇಲ್ಲಿ ಯಾರ್ನಾದ್ ಹೇಳು ಇಲ್ಲಿ ಕೇಳ ಇರ ಯಾರ ಕ ಅಲೋ ಅದೇ ನಮ್ಮ ಹಾಸ್ಪೆಟ್ಲ್ಂದ ಇರೋದು ಎಲ್ಲೆಲ್ಲಿ ನಿಮ್ದು ಇರೋದು ಕಾಲೇಜು ಐ ಟಿ
ತರಂಗ
ಓ ಆ ಹ ತರಾಂಗ ಎಲ್ಲಿ ಇದು ಶಿವಾರ
ವೈಟ್ ವೈಟ್ಗಾರ್ಡ್ನಾ
ವೈಟ್ ಕಾರ್ಡ್ ಅನ್ನು ಹಾ
ಹಾ
ರ ಅರ್ಲ ರೀ
ಹಾಂ ಅರ್ಲಿೇ ರೋಡ
ಹಂಗಗೆ ಮೆಟರು ಇವ್ನ್ ನೀಯಶ್ಮಾಲೆನಾ
ನೀ ಹಾಕ್ನು ಅಂದೆ ನಿಮ್ ಮನವರ್ನ್ ಬರ್ತಾನಪ್ಪಾ
ಯಾರು ಅದೇ ನಮ್ಮ ಅಸ್ಲ
ಹಾ
ಏನ ಹೇಳ್ತಾನ
ಅಯ್ಯೋ ತಲೆಕೆ ಆಗ್ತನಪ್ಪಾ
ಸೇೇಕಲ್ಲಯ ಅವಂದು ಇವಾಗ ಇವಾಗೆಲ್ಲ ಸಕ್ಲು ನೀನ್ ಅವಾಗ ನೋಡ್ಬೇಕಾಗಿತ್ತು ಒಂದು ಅವವಾಗ ಅವಾಗ ಹಸ್ಲಾಗಲ್ಲ ಇದ್ದಿದ್ ನಾವು ಅವ್ನ್ ಏಳನೇ ಕ್ಲಾಸ್ಕೋ ಆರನೇ ಕ್ಲಾಸ್ಕೋ ತಿಸಿ ಕೊಟ್ಬಿಟ್ರು ಏಳ್ನೇ ಕ್ಲಾಸ್ಕಾ ಏ ಅಲ್ಲ ಒಂಬತ್ತನೇ ಕ್ಲಾಸ್ ಅಲ್ಲ ಹಲೋ ಹಲೋ
ಹೇಳೊ ಸಂಜನ್ ಹಾಸ್ಪಿಟ್ಲಐತೆ ಸಂಜನಾ ಹಾಸ್ಪಿಟಾಲ್ ಕಡೇ ಹೋಗಬೇಕಾ